ಅಲ್ಲಸಂಗ ಆರಾಮದಿ
ಆರಾಮ ಪಾ ನೀ ಅರಮಲಾ
ಹ್ಮ್ ಆರಾಮದೇನ ಮತ್ತ
ಏನ ಇಲ್ಲಪಾ ಎಲ್ಲಿ ಅದಿ ಕಾಲೇಜದಾಗ ಯಾವ್ದ
ಈಗ ಕಾಲೇಜ್ ಆಫ್ ಅಗ್ರಿಕಲ್ಚರ್ ರಾಯಚೂರ್
ಏ ಅಜ್ಜಿ ಮಾಡಿಲ್ಲ
ಹ್ಮ್ ಚುಲೋ ಇತ್ತ ನೀ
ನಂದ ಈ ಕಡೆ ಬಾಗಲ್ಕೋಟ ಬಸವೇಶ್ವರ ಹ್ಮ್ ಊಟ ಅಗೆದಪಾ ನಿಂದ
ಹ್ಮ್ ಅಗೆತಿ ಏನ ಅಪ್ ಅಂಡ್ ಡೌನ್ ಮಾಡತ್ತೇ ಏನ ಅಲ್ಲೇ ಹಾಸ್ಟೆಲ್
ಅದೇ ಇದೇ ನಮ್ಮದ ಪಿಜಿ ಹೂ ಹೂ ನಿಂದು ಏನ ಹಂಗೆ ಸ್ವಲ್ಪ ಚುಲೋ ಮಾಡ್ತಾರ ಹಗ ನಾವು ಹೊರಗ ತಿಂತೀವ
ಹ್ಮ್ ನಮ್ದ್ ಹಾಸ್ಟೆಲ್ ನೋಡ್ಬಕ್ ಪೂರ ಹಾಸ್ಟೆಲ್ ಆ ಊಟ್ ಹ್ಮ್ ಆ ಊಟ ಊಟ ಏನ್ ಡೇಂಜರ್ ಮಾಡ್ತಾರ ಗೊತ್ತ ಏನ
ಹೆಂಗೆ
ಹಾ ನಾಷ್ಟದ ಉಪ್ಪದ ಉಪ್ಪಿಟ್ಟ ಉಪ್ಪಿಟ್ಟ ದ ಹೆಸ್ರ ಆದ್ ಕರಿ ಉಪ್ಪ ಎಲ್ಲದ್ರಾಗ
ಮತ್ತಾ ಏನ್ ಮಾಡ್ತಾರಪ್ಪಾ ಏನ್ಟ ಹೌ ತಿನಪ್ಲೆ ಇರಲ್ಲವು ಉಪ್ಪಿಟ್ಟು ಬೆಳಗ್ಗೆ ಉಪ್ಪಿಟ್ಟು ಸ್ನ್ಯಾಕ್ಸ್ ಏನ್ ಕೊಡ್ತಾರ. ಹಳ ಮೂರ್ ದಿನ ಕೊಡ್ತಾರ. ಮೂರ್ ದಿನಾ -
ಹ್ಮ ಇದು ಮತ್ತೆ ಚಾಹಾ ರ ಕೊಡ್ತಾರಲಾ
ಚಹಾ ಕೊಡ್ತಾರ ಒಂದೊಂದ್ ದಿನ ಕಾಫಿ, ಒಂದೊಂದ್ ದಿನ ಬೂಸ್ಟ್, ಹಾರ್ಲಿಕ್ಸ್ ಕೊಡ್ತಾರ. ಹ್ಮ್, ಬೆಳಿಗ್ಗೆ ಬೆಳಿಗ್ಗ ನಾಷ್ಟಕ್ಕಂತ್ರ ಒಂದೊಂದ್ ದಿನ ಇದು ಶಿರ ಉಪಿಟ್ಟು. ಹ ಮತ್ತ ಅವಲ್ಲಕ್ಕಿ ಪಾಪಡ್ ಕೊಡ್ತಾರ. ಸು ಸುಸ್ತ ಸುಸ್ಲಾ ಮತ್ತೆ ಬಜ್ಜಿ ಕೊಡ್ತಾರ ಒಂದೊಂದ್ ದಿನ. ಭಾಷೆ ಇಡ್ಲ
ವರ್ಷುಕ ಒಮ್ಮೆ. ಹ್ಮ್ ಹ್ಮ ಹ್ಮ ಹ್ಮ ಏನ್ ಹ್ಮ್. ಏನ ಫಸ್ಟ್ ಸೆಮ್ಮ ಸೆಕಂಡ್ ಸೆಮ್ಮ ಈಗ.
ಈಗ ಪಸ್ಟ ಸೇಮ್ ಮುಗೀತು ಆರು ತಿಂಗಳು ಮುಗೀತು ಪೂರಾ ಆರು ತಿಂಗಳು ಮುಗೀತು. ಈಗ ಆರನೇ ತಿಂಗಳು ಮತ್ ಆರು ತಿಂಗಳು ಚಲೂ.
ನಾಲ್ಕನೇ ತಿಂಗಳು ಚಲು ಎಡನೆ. ಹಾ ಎರಡನೇ ಸೇಮ್ ಚಲೋ ಅನಂಗತ್ತ ಹ ಹಾ.
ಹ್ಮ್ ಒನ್ ಸೆಮ್ ಮುಗೀತು ಪೂರ ಒನ್ ಸೆಮ್ ಎಕ್ಸಾಮ್. ಎಕ್ಸಾಮ್ ಈಗ ನದಡವ ನೋಡಿ ಈಗ ಕೆಳ ಹ್ಮ್ ಎಕ್ಸಾಮ್ ನಿಮ್ಮವು ಎಕ್ಸಾಮ್.
ನಮ್ಮೂನು ಈಗ ಇಂಟ್ರನಲ್ ನಡದಾವ.
ಹ್ಮ.
ನೆಕ್ಸ್ಟ್ ಅದೇ ಐತಿ ಮುಂದ್ ಆಗಸ್ಟ್ ಒಳಗ ಇರ್ತಾವ.
ಹ್ಮ್ ಅಗಷ್ಟತಗ ಬಿಡ್ತಾರನು. ಆಯ್ತು ಆರಾಮದಿ ಇಲ್ಲ ಹ್ಮ್. ಹ ನಿಮ್ ಕಡೆ ಗಿಡ ಇಲ್ಲಾ ನಿಮ್ ಕಡೆ ಗಿಡ ಪಡಾವನು.
ಏ ಗಿಡಾ ರಗಡಾವ.
ಯಾವಾಗಿಡವು.
ನಮ ಕ್ಯಾಂಪಸದಾಗ ಇವು ಬಾಳ್ದವು.
ಹ್ಮ್ ಯಾವವ ಇದು ಬಾಳವಲ. ಏ ನಮ್ ನಮ್ಮ ಕಡೆೇನು ಬಾಳಪ್ಪ ಗಿಡ. ಹಲೋ. ಹಲೋ. ಮುಗೆತಕ ಇಲ್ಲಿ ಇರತನ. ವೀಲ್ ಕಟ ಮಾಡಾಕ ಬಂದೆ ಹಲೋ ಎಲ ಹಲೋ. ಐದ ನಿಮಿಷ ನಿಂದ್ರು ಅಣ್ಣೋ ಅಂದೇ.